ನಮಸ್ಕಾರಪ್ಪಾ ಆರಾಮ ರೀ
ನೋ ಯಾ ನಮಸ್ಕಾರ ಅರಾಮದಪ್ಪಾ ನೀವ್ ಅರಾಮದ್ರಲ್ಲಾ
ಹಾ ಆರಾಮ್ ನೋಡ್ರಿ ಹೆಂಗದಿನ್ ನೋಡ್ರಿ ನಮಯನ ಅಮಿಯನ್ ದಾಡಿ
ನಿಮ್ಗೆಂತ ಆಾಡ್ಬೇಳಮ್ಮ ಆರಾಮ ಆಟ ಆರಾಮದಿರ
ಹಾ ಆರಾಮದ ನೋಡಿ ನಿಮ್ದ ನ್ ನಿಮಗನ್ ನಿಮ್ಗೇನ್ ಹತ್ತಿ ತಿ ಅಂತ ಜಾರ ಮಲ್ಲಾರ ಸುದ್ದ
ನಮ್ ಏನ್ ಹತ್ತಿಿಲ್ಲ ಎಲ್ಲಖರಾಮ್ತೀವ್ ನಾವು
ಹ್ರರಿ ಆಯ್ತು ತೋ್ರಿ ಹಂಗಡಮ್ಮ ಮ ಆಯ್ತು ಹೇಳರಿ
ಹ
ಊಟತ್ತು ಹಾಗಗೇತ್ ನೋಡ್ರಿ ನಿಮ್ದ್ರಿ
ನಮ್ದು ಹಾಗೇತೆರಿ ಏನ್ ಮಾಡಿದ್ರರು ಊಟ
ಊಟ ಮಾಡ ಬ್ರಿ
ಅದ ಏನ್ ಮಾಡಿದ್ರೀ
ಊಟ ಮಾಡಿವ್ರೆ ಮತ್ತೆ ಮಾಡ್ತಾರ
ಒ ಚಪಾತಿತ್ತಂದರು ರೊಟ್ಟಿ
ಹ ಚಪಾತಿ ಬಜರೆ ಉಣ ತಿಿನ್ನೋದು ಮತ್ತೇನ್ರಿ
ಬಜೆ ಇ ಬಜಿ ಮುನ್ನಿ ಮುನ್ನ ಒನ್ ಬಜಿತಿಂದ್ ಶಬವ್ ಬಜ
ಶಂಭರಿ ಶಬೋಯರಿಪಾಯ
ಅದ ಚುಕರು ಗುಡ ಕಡೆ ಮಾಡ್ತಾರಳೀ ಅಗ್ರಸ್
ಏ ಅಕೇಶ್ರಿ ನಿಮ್ಗೆ ಹೆಂಗ ಗತ್ರಿ ಶೆಬವ ಇಟ್ಕಂದ್ರಿೇನ್ರಿ ಅಕನ
ತಿನ್ನಾಕ ಹಕಿರ್ತಿಲ್ಲ
ಹಾ ಹಾ ಹಾ ಹಾ ಹಾ ಏ ಅವ್ರು ಏನಿಲ್ರಿಪಾ ಭಜಿ ಶಬೋ ಎಲ್ಲ ಕೈಾಕೋತಲ್ಲ ಹೆ ಮಾಡಲ್ರಿ ಬ್ಯಾಡ್ರಿ ಆಾಕಿನ ಬಜಿತಿತಿ ಮುನ್ನದ ಇಲ್ರಿಪ
ಹ್ಮ
ಹ ಅವ್ರ ಅವ್ರ ಎಲ್ ಚಕ್ಕಕ್ಕದ್ ಬಿಡ್ರಿ ನೀವೇನ್ ಅಲ್ ಕೈ ಹ ಕ ಕೈ ಬಜಾ ಹಿಟ್ ಕೈ ಹಕ್ ಬೇಕ ನಾವು ಮನೆ ಮಾಡಕೋಡ್ ಚನ್ನೋದ್ರಿ
ಹಾ ಹಾ ಹಾ ಹ
ಹ್ಮ ಏನ್ ಹತ್ತಾಳಿ ನಿಮ್ ಹುಡುಗೀ
ನಮ್ಮ್ ಹುಡುಗಿ ಆರಾಮದ್ ಆಗಡ್ರಿ ನಿಮ್ಮ್ ಹುಡುಗಿ
ನಮಗ್ ಇಲ್ರರಿಪಾ ಅಂತಾರ ಯಾರು ನಾ ನಾ್ ಮುಂದ್ ಮನ್ಯ ತೋರ್ಸಿದಾರ ಲಗ್ನ ಕಿರಿ ಸಿಕ್ ರ ಅಕ್ಕರಿಲ್ಲಿ ಕೇೇಳ
ಮತ್ತೆ ಹೆಂಗ ಧಾರ್ವಾಡಕ ಹಿರ್ತರಿ ಎಲ್ಲ ಬೇಟಿಗ
ಇಲ್ ಇಲ್ರಿ ನಾವ್ ಎಲ್ಲ ಧಾರ್ವಾಡಕ್ ಇಲ್ರಿ ನಾ್ ಧವಾಡಕ ಧವಾಡ ಅಂದ್ರೆ ಹೆಂಗ ಗೊತ್ತಿಲ್ರಿ ನಾವ್ ಸುಮ್ಮ ಇಲ್ಲ ಇಲ್ರಿ ನಾವ್ ದಧಾರ್ವಾಡ್ಕೋತ್ ಯಾರ್ ಇಲ್ಾರ ನಿಮಗ
ಹಾವ ಹಿಂಗಂಗ ಬ ಹೇಳ್ತದ
ಎಲ್ಲಾರ ಎಲ್ಲ ಸುಳ್ಳ ಹೇಳ್ತಾರಿ ಅವ್ರ ಮಾತ್ ನಂಬಬ್ಯಾಡ್ರಿ ನಾ ನಿಮ್ನು ಹೇಳ್ತಾರೀ
ನಮ್ದು ಹೇಳ್ತಾರ ಬಿಡ್ರಿ ಎಲ್ಲಾ ದರ್ಶನ್ ಅವ್ರಾರ ಮತ್ ಕರಿ ದರ್ಶನ್ ಕರೆ ನಂಬ್ಬೇಕಕತ್ೀ
ಅ ಮತ್ತ್ ನಂಬ್ರಿ ಏನೀಗ ಮತ್ತ್ ಏನ ಬಾಲ ಸುಲ್ ಹತಾರೆ ಉರಾಣ ಬ ಆ
ನಮಬಿ ಮತ್ ಅದಕ ಕೇಳಿಲ್ಲ ಮತ್ ದಾವಡಕ್ ಒಂಟೆ ದೊರತ್ತ
ಅದ ಇಲ್ಲಿ ಇಲ್ರರಿಪಾ ಧಾರವಾಡಕ್ಕೆ ಎಲ್ಲಿ ಹೋಗ್ತರಿ ಧಾರವಾಡಕ್ಕೆ ನಮ್ಗ ಏನ್ ಸಂಬಂಧ ಇಲ್ರರಿಪಾ ನಾವ ಇನ್ನ ಇದ ಧಾರ್ವಾಡಕ್ ನೋ ಏನ್ ಇಲ್ರಿ
ಇದ ದ ಆಾರ್ಡ್ ಮತ್ ಮುಗಿತಲಾ ಪಿಯುಸಿ ಇಬ್ಬರು ಮತ್ತತ ಒಂದ್ ಕಡೆ ಎ ಸಾವ ಎಲ್ರ
ಹಾ ಹೌದ್ ಹೌದ್ರಿ ಈ ಅರ್ಯೀ
ಅದು ದರ್ಶನ ಮತ್ತ ಅವರು ಹುಡ್ಗ್ಯಾರ
ಹುಡುಗ ಯಾರ ಅನ್ನಕ್ಕ ಏ ಒಂದ್ ಸಾವಿರ ಮಂದ್ವಾರನ್ ರೀ ಅವ್ಂಗ
ಅವ್ರ ಹುಡುಗಿ ಅವ್ರ ಮುಂದಿನ ಮು ಭಾವ ಪತ್ನಿಯ ನ
ಭಾಯ ಪತ್
ಭಾವ ಪತ್ನಿ ಪತ್ನಿ
ಹಾ ಹಾ ಹಾ ಹಾ ಹ
ಹಾ ಹಾ ಹಾ ಹಾ
ಬಾಟ್ಲೆ ಆಡ್ಸೋಕ್ಕೆ ಹ ಹೇಳಲ್ಲಂ ರೀ
ಹ ಇಲ್ರಿ ಈ ಪ್ಲಾಸ್ಟಿಕ್ ಬಾಟ್ಲ್ ಹರ್ಸ ಅ ಹಸಕ
ಹಾ ಹಾ ಹ ಚಲೋ ಅದ ಬಿಡ ಮ ಜಾಬ್ ಆತ ಮಸ್ತ್ ಐತಿ
ಜಾಬ್ ಮಾಸ್ತ್ ಐತ್ರಿ ಅದ್ ಎಲ್ಲ ತೊಂಡ್ ಹೋಗಿ ಅಲ್ಲಿ
ಎಟ್ ಒಂದ್ ಚೀಲ ಹಸೀರಿ ಎಟ್ ಕೊಡ್ತರಿ
ಚಲಾ ಅರ್ಸಿರ ಬಾಕಳ ಅರ್ಸ ಏನು ಕಡಿಮೆ ಕೊಡ್ತಾರ ಒಂದ್ ಎರಡ್ನೂರ್ ಮುನ್ನೂರು ರೂಪಾಯಿ ಆಟ ಕೊಡ್ತಾರ ದಿನಕ್ಕೆ
ಮತ್ತ ಇನ್ ಹೇಳ್ರರಿ ಮತ್ ಪಾಟನ್ ಜಾಮ ಐತ್ ಮತ್ ಸಮರ್ಥ್ಯ ಕೊಟ್ಟಾನತ್ತ ಹೇಳಿ ಮತ್ತತ್
ಪಾರ್ಟ ಟೈಮ್ ಜಾಬ್ ಅದ ಏನ್ರ ಮಾಡಬೇಕ್ರೀ ಏನು ಸಮರ್ಥರು ಅವರು ಮಾಡ್ಕೊಂಡು ಎಲ್ಲಾ ರೊಕ್ಕ ಕಳ್ಸ
ಅವರು ಮಕ್ಕಂದ ರೀ ನಮ್ದೊಂದ ಒಂದ್ ಲಪಡ ಆಗ ಬರ್ರಿ ಎಂಟನೂ ರೂಪಾಯಿ ಕಟ್ಟಗ್ರಿ
ಹೆಯಾಂಗ್ರರಿ ನೀವು ಅ ಒಮ್ಮೆ ಹೆಂಗ ಕಟ್ಟದು ಹೇಳ್ರರು
ಅವ ಅಂಗ ಒಲಗ ಇಟ್ಟ ಕಟ್ ಆಯಿ ಬಿಟ್ಟಾರೆ
ಒಳ್ಳ ಇ ಕಟಾಯಬ ಬಿಟ್ರಿ ನೋಡ್ಬೇಕಲ್ ಕಂನಿ ಕೊಡ್ಬೇಕ ನೀವು ಬ್ಯಾಂಕ್ ಅವ್ನ ಕೇಳಬೇಕಕ್ ಹ್ಯಾಂ ಕಟ್ಟ ಪತ್
ಸುಮ್ಮ ಎಂಟು ನೂರು ಪಾಯಿ ಕೇಲ್ತಿ ತಿಳಿ ಕೊಡಸರಿಪಾ ಎನ್ ನಪಾಯ ಸಾರಪಾ ಉದ ರಿಯ ಮಾಡಡುವುದು
ಮ್ ಎಟನೂರು ರೂಪಯಿ ಹಾ ಅವನ ಹೆಂಗದ ಕಂದ್ರತ್ಲ ನೂರಂಟೆ ವಾರ
ನೀವೇನ್ ಅ ಕೂತ್ ಕಲಾಯ್ತರಿ ನಿಮ್ ಏನ್ ಗೊತ್ತಾಗತ್ತ ಇ ನಾವೆಲ್ಲ ಒಕ್ಕಲ್ಸನ ಮಾಡ ನಮಗ್ ಗೊ
ಹ ವಾಕಲ್ತಾನ ಮಾಡ ಮತ್ತ ಏನ ಯ ಅದು ಇದು ಮಾಡ್ತ ಆತಿದ್ರು
ಏ ಏ ಆದಿ ಯಾರ್ ಕೂಡ ಮಾತಾಡತ್ತರಿೀಪ ನೀವು ಯಾರು ಕೂಡ ಮಾತಾಡಿ ಯಾರ ಕೂಡ ಮಾತಾಡಕ್ ಬರ್ಬೇಡ ಇಲ್ಲಿ
ನೀೇ ಅವ್ರು ಹೇಳಿದ್ರಪ್ಪಾ ಏ ಮಾಡ್ಬೇಕತ್ ಮಾಡಣಿನಿ ಹೆಂಗೈತಿ ಅದ್ ಕೇಳಕ ಹೆಯಾಂಗಯ್ತ್ರಿ ಯ ಚಲೋ ಆಯ್ತಲ್ಲ
ಏ ದರ್ಶನ ಮುಕ್ಕೊಂತನ್ರಿಪಾ
ದರ್ಶನ್ ಮಕ್ಣ ನೀವ ಏನ್ರೀ ನೀವ ಹರೀಶ್ ಅನ್ರರಿ
ನಾ ನನ್ಗ್ ದರ್ಶನ ರೀ ಈಗ ಯದ್ ಯ್ದ್ ಕೂತ್ ಮಾತಾಡ್ತೇನ್ ವಾಪಸ
ಹ್ಮ ಯಾವ್ದ ಕುಂದ್ರೀ
ಹ ಯಾವ್ದ್ ಕತನ್ಗ ಹೇಳ್ರಿ ಏನತ್ರಿ
ಯಯ್ಚಾ ಮಾಡ್ಬೇಕ ಚಲೋ ಇದಲ್ರಿ
ಏ ಎಲ್ಲಾ ಚಲೋ ಐತ್ರಿ ಚರಿ ಹೆಂಗತಿ ಅಂಬಲ್ನಾವವು ಇದ್ ಮಾಡದ ಬಿಟಿ ಸೆಕ್ಸುವಲ್ ರೀಪ್ರೊಡಕ್ಷನ್ ಮಾಡಕತ್ ಮಾಡಿ್ರಿ
ಅದ್ನೆಲ್ಲ ಯಾಕ್ ಮಾಡಕ್ ಹೋಂಟಿರಿ ಮತ್ ಏಐ ಒಳಗ ಎಲ್ಲಾ ಮಾಡ್ಬೇಕಲ್ಲ
ಅ ನಮ್ ಕೋರ್ಸ್ ಬೇರೆ ಐತ್ರಿ ಅನ್ನಾಗ್ ಬರವಲ್ತ್ರಿ ನಂಗ ಯ ಆದ್ರೆ ಬಿಡ್ಸಡಿದ್ರೆ ಸಕ್ಸ
ಬದ ಎಡುದದಗೇಯಿಗಿ
ಅದ ಇದಾ ನೋಡ್ರಿ ನಮ್ ಕೋರ್ಸ
ಇದು ಕೋರ್ಸರ ಎಟ
ಸ್ಟಾರ್ಟಿಂಗ್ ಒಂದ್ ಕೋಟಿ ಸ್ಟಾರ್ಟಿಂಗ್ ಒಂದ್ ಕೋಟಿತ್ ರೀ ಸ್ಟಾರ್ಟಿಂಗ್ಪ್
ನೀವು ಶೀದಾ ಪಗಾರ್ಕೋಬೇಡ್ರಿ ಪಿ ಅಟ್ ನೀವು್ ಕಾಲೇಜ್ ಕಲಿಯಕ್ ಪಗಾರ್ ಪಿ ಅಟ್
ಆಾ ರೇ
ಪಗಾರ್ ಕೋಬರಿ ನಿಮ ಕಲಿಯಾಕ ಕಪ್ಪಿಯತ
ನಾವ ಕಲೆಪಿ ಅತ್ ವರ್ಷಕ್ ಹದ್ಿನಾರ್ ಲಕ್ಷ ರಿ
ವರ್ಷಕ್ಕೆ ಹದನಾರ್ ಲಕ್ಷ
ಹದಿನಾರ್ ಏನ್ ಇಪ್ಪತ್ತ ಐತ್ ಹತ್ಲ್ರಿ ಹೇಳರಿ ಅಲ್ಲಿ ನಮ್ ಮನಾಗ್ರಿ ಕೇಳಿವ್ರಿ
ಹ ಒ್ ನಾಲ್ಕಏಕರೆ ತಗ್ದ್ರತರರ ನಿಮ್ಮ ಅಪಾಗ
ಆ ರೇ
ನಾಕಕ ನಾಕಏಕ್ರೇ ತಗದಪ್ಪಾ ಅಂತ ಹೇಳಿದರೇ
ಏ ಹೊಸಾದ ಹೊಲಾ ತೋಂದಿ್ರರಿ ಏ ನಾಕಏಕ್ರೇ ಆಗ್ತದೆ ನಿಮ್ಮದು
ಮತ್ತ ವರ್ಷ ಆದನರ್ ಲಕ್ಷ ಐತ್ ಅಲ್ಲ ಅಪಿ
ಹೊಸ ಕೇ ಆದಿನಾರ್ ಲಕ್ಷ ನಾವ್ ಹೇಳಿದ್ ನಂಬಿ ಬಿಡ್ತೀರ ನೀವು ಯಾರಾರ ತೆಲಿ ಕೆಟ್ಟಸಿರಿ
ಮತ್ ನೀವ ಹೇಳಾರ್ರು ಮತ್ ನೀವ ಹೇಳಾರ್ ಅಂತಾರನು
ಅಲ್ಲಿ ಕೆಲಾರ ಎಂತಾರ ವರ್ಷಕ್ ಹದಿನಾರು ಲಕ್ಷ ರೂಪಾಯಿ ಯಾರ ಕಟ್ಸೋತಿದಾರನ್ರೇರಿ
ಕಟ್ಸತಾರಲ್ಲಾ ಕಟ್ಸೋ ಕಟ್ಸತಾರ ಎಮಂಬಿಬಿಎಸ್ ಏತ್ ಮಾಡಿದ ಅಂದ್ರ
ಸೆಕೆಂಡ್ಕ್ ಒಂದ್ ಕೋಟತ್ತನ್ರಿ ನಮ್ತರಿ
ಏ ನಂಬ್ತಿವೋಲೇ ನೀವು ಮತ್ತ್ ಅಂಬಾನಿ ಲೆವೆಲ್ ಇದ್ದಾವರು
ಹೇ ಅಂಂಬಾನಿ ಮರಸಾವಿನಾ
ಮಿರ್ಸಾವಿರ ಎದ್ರಾಗ ಮಿರ್ಸಾವಿರ
ಅಂಬಾನಿಯ ನೀ ಎಲ್ಲಾದ್ರ ಗುರಿ
ಎಲ್ಲಾದರಗೂ ಉರುಸಾವ
ಏಳ ಹೋದ್ರಾಬಾತ್ ತಿನ್ ಹೋದ್ರಾಬಾತ್
ಹು ಹು ಎಲ್ಲೋ ಹೋಗಿತಿರಿ ಹಾ
ಗು್ದ್ ದ್ರಾಬಾತ್
ಹು ಈ ಸತೇ ಕಬಡ್ಡಿ ಇಟ್ಟ ಹೋಗತ್ ಮ್ಯ್ರಿ ಊರಗ
ಬರ್ತವಲ್ರರಿ ಅಧ್ಯಕ್ಷ ನಮಗನ್ರಿ ಏನ್
ಅಧ್ಯಕ್ಷರ ನೀವು ದರ್ಶನ್ ದರ್ಶನ್ ಬಿ ಪಾಟೀಲ್.
ಹಾ ಬರನ್ ಬರನ್ ಬರನ್ರಿ ಇಂತ ಕೆಲ್ಲಾ ನಾ ಬರ್ತರಿ ಕರಿ ನಮನ.
ಕರಿ ಮತ್ ನೀವಲಿಕ್ಕೆ ಪಾವಂಡ ಹೊಡಿತ ತಂಡದ ಇವ್ರ ಪ್ರವೇಶ ಪಟ್ಟಿ. ಒನ್ೆ ಪ್ರೈಸ್ ಹ ಒಂದು ಯ ಅದ್ ಇಪ್ಪತ್ ಸಾವಿರ ಇರ್ಬೇಕತ್ ಮಾಡರಿ ಅದ್ ನೀವ ಕೊಟ್ ಬಿಿಡ್ರಲ್ಲ
ಅದತ್ ತಡ್ರಿ ಇದೊಂದ ಯಾಪ್ನ ಒಂದ ಮಾತಾಡಕ್ತಿರಿ ಅದ ಒಂದ್ ರೋಕ ಒಂದ್ ಬರ್ಲ್ರಿ
ಹಾ
ಪಟ್ಬಿಡ್ತೀರೇ
ಅವ್ ಬರ್ತಾವ ಹೋಗರಿ ಅವ್ ಅವ್ ನೀವ್ ಕೊಡ್ಬೇಕ್ ಇಪ್ಪತ್ ಸಾವರ ನೋಡ್ರಿ ಒನ್ನೆಯ ಒಬ್ಬ ಇಪ್ಪತ್ತು
ಹಾ ಆಯ್ ಕೊಡನ್ರಿ ಕೊಡನ್ರಿ
ನಿಮ್ದು ಒಂದು ಟೀಮ್ ಕೊಡ್ತಿಲ್ರರಿ ಪೌಂಡ್ ರಂಗ ಕಬಡ್ಡಿ ತಂಡ
ನಾನಾ ಎಳತ್ನಾಲ್ರೀ ಟಮಿಿಗೆ ಇಲ್ಲಿ ಇಡ್ರ ನಾನಾ
ನೀವ ಅಲ್ಲಿಲ್ರ ನಿಮ್ಮ ಟೀಮ್ ಪ್ಲೇಯರ್ಸ್ ಮತ್ತತು ಕೆಜಿ ಐವತ್ ಕೆಜಿ ಲಾಸ್ಟ್ ರಿ ಮತ್ತ ನೀವು ಸಮರ್ತನ ಎಲ್ಲಾರೂ ಕರ್ಕೊಂಡ್ ಬಂದ್ರಾ. ನಮನ ಸಮರ್ಥ ಎಲ್ಲ ಕರ್ಕೊಂಡ ನೆಡೆಯಂಗಲ್ರಿ ಮತ್.
ಅಲ್ಲ ನಾವ ಐವತ್ತು ಕೆಜಿ ಇಲ್ರಿ ಮತ್ತ ಹೆಂಗರೀ ಮತ್ತ್ ಇದಾ.
ಏಟಐತರಿ ನಿಮ್ದು. ನಿಮ ನಡೀತಿದಲ ಮತ್ ನೀವು ಮನ್ನೆ. ಬಹುಮಾನ ನಿವ ಕೂಡಲಾಹತ್ತರ ಅಂದ್ಮೇಲೆ ನಿಮ್ ನಡತೈತಿ.
ಹಾ ಹಾ ಹಾ ಹಾ ಹ.
ಅವತ್ತ ಯಂಗ ಎಂಬತ್ ಕೆಜಿ ಐ ಐವತ್ ಅರ್ವತ್ತು ಕೆಜಿ ಒಂದ ಅವತ್ತು ಒನ್ನೆ ಒಂದ್ ಪಾಯಿಂಟ್ ತೆಗೆಕಲ್ಲಿಲ್ರಿ ಹಂಗ
ಯಾರಿಪ್.
ಊರಾಗ ಕಬಡ್ಡಿ ಇಟ್ಟಿದ್ರಲ್ರಿ ಅವ್ಗ.
ಹಾ ಹಾ ಅವಾಗ ಎತ್ತೇತ್ ಹೋಗದ್ರಲ್ರಿ ನಮನನ್ರಿ ಅವ್ರ.
ಹ್ಮ ಹ ನಮ್ನಾ ನೀವ್ ಮರ್ತಾ ಬಿಟ್ರಿನ್ರರಿ.
ನಮ್ಧಾ ಟೀಂ ಅನ್ರಿ ಅದು.
ಬಹುಶಾನ ಇದ್ದಿಲ್ ಬಹುಶಃ ನಾ ಇದ್ದಿಲ್ ಕಾಣದ್ರೆ ಅದಕ್ ಹಂಗ ಆಗ್ಯತೇ ಅದ.
ಬಹುಶ ನೀವು ಅಲ್ಲಿ ಕಾರ್ನರ್ ನಿತ ಅ ಬರ ಬಂದ್ ಏನ ಹ ಬಂದಿರ್ಕಲ್ಲನ್ರಿ ನೀವು.
ಏ ಬಂದಿದಲ್ರರಿ ನಾ ಇದ್ರ ಒಂದ್ ಪಾಯಿಂಟ್ ತಗದ ಜೀರೋ ಒಂದ. ನಿಂದು ಸೋಲಾಕ್ ಬಿಟ್ಟಿಲ್ರಿ ನಾ ಎದರಾಗು ಸೋತಿಲ್ಲ ಗೇಮ್ನ್ಸ್ಕ ಸೋತಿಲ್ಲಾ ಇನಾದ್ರು.
ಅದಕ್ಕ ಅಂಗ್ ಆಗ್ಯತಿ ನೋಡ್ರಿ ಅದು.
ಎಂತಿಂತ ಪ್ರೂ ಪ್ಲೇಯರ್ ಬಂದ್ರುನು ಜೀರೋಲೋಗ ಸೂತಿಲ್ರಿನಾ.
ಹ್ಮ್.
ಒಟ್ಟ ಇಲ್ಲಲ್ಲಿ ಕೇಳ್ಬಡರಿ ನೀವ.
ಕೇಳಬೇಡ್ರಿ ಮತ್ತ್ ಆವತ್ ನೀವು ನಾ ಇರ್ಲಾರ್ದಕ್ಕ ಅಂದಕ ಸೋತ್ ನೋಡ್ರಿ ಇಲ್ಲಾಂದ್ರ ಆರಾಮ್ ಗೆಲ್ತಿದ್ವೆ.
ಮತ್ತತ್ ಅದಂದ್ರಿ ಒಂದ ಒಂದ್ ಸ್ವಲ್ಪ ಅರ್ಜೆಂಟ್ ಕೆಲ್ಸ ಇತ್ ಬರಿ ಇಲ್ಲಿ ಬಾಗಲ್ ಕೊಟ್ಯಾಗ ಅದ ಏನಾ. ಒಬ ಯಾರ್ಗ ರಗತ್ ಕುಂ ಬಿಡಿತಂತ್ರಿ ರಗತ ಕೊಟ್ಟ ಇಸು ಕೊಡಕ್ವನ್ರೀ.
ಹ್ ವಳ್ಳಿ ನಿಮಗ್ ಏರ್ಸ್ ಕಸರ್ರ ನಿನ್ಂದ ಅದು ರಗತ್ ಕಡಿಮೆ ಐತೆತ್ ಹೇಳಿ.
ಏ ಅದೊಂದ್ ಸ್ವಲ್ಪ ಕೆಲ್ಸ ಇದಾದ್ ಬರೀ ಇದು ಹುಡುಗಿ, ರೇಲ್ವೆ ಸ್ಟೇಷನ್ ಹಾದ ಇದರಗ ಬಿಡಿಬಿಟ್ಲಾ ರೇಲ್ವೆ ಗಾ.
ಹ್ಮ.
ಆದ ರೆಲ್ ಪೋನ್ ಹಚ್ಚಿ ನಾ ನಾನಾ ಗುದ್ದ್ಯಾಡ್ ತರ್ಬಿಸಿನಿ ಅದನ. ಈಕ ನೀ ಒಳಗ ಹಕಿತ್ರಿ ರೆಲ ಗುದ್ನ್ಯಾಗ.
ಗುಡ್ಯ ನಾಗ.
ಬ್ಾನ ನೋಡ ಮಹಮಾಗ ಮಹಮಾಗ
ಹ
ಕಾರ ಇಡ್ತ್ ನೋಡ್ರಿನಾ
ಇಟ್ಲ ಕೂಡಾರನ್ ರೀ
ಏ ಸಾಕ್ ಬಿಡ್ರಿ ಬ್ಯಾಸ್ರಗೇತಿ ಆಯ್ತತ್ ತೋರರಿ ಮತ್ ನಾಳೆ ಅರ್ತಿ ತವ್ರರಿ.
ಹ ಆಯ್ತ ಆಯ್ತ್ರಿ.